ಹಾಗೈತ್ ನಮಸ್ ಆಗೇತ್ ನೋಡ್ರಿ ನಿಮ್ದೂರಿ ಊಟ
ಹ ಹ್ಮ್ ಹ್ಮ್ ಮತ್ ಮತ್ತೆ ನೆಲ್ಲ ಸಮಾಚಾರ. ಹೆಂಗ್ ನಡದೈತ್ರಿ ಡ್ಯೂಟಿ ಅದೆಲ್ಲ.
ಎಲ್ಲ
ಹ್ಮ ಏನ್ ಮಾಡ್ತೀರಿ ನೀವು.
ಅವ್ ಹಂಗೆ ರೀ ಕೌನ್ಸ್ಲಿಂಗ್ ನೀಟ್ ಕೌನ್ಸ್ಲಿಂಗ್ ಇ ಬರ್ತಾರ ನೋಡ್ರಿ. ಹೌದಾ ಹಂಗಾದ್ರ ಮತ್ತೆ ಹೆಂಗರ ಸೈಡಿ ಇಟ್ಟಿರ್ತಾರ ಅನಸ್ತಿದೆ ಸೈಡ.
ನೀವು ಓದಾತ್ತೀರಿ. ಓಕೆ ಓಕೆ ಹಂಗ ಮಾಡಾತ್ತಿರೆನ.
ಹಾ ರೀ ಈಗ ಹೆಂಗೆ ಈಗ ಹೆಂಗಿದ್ರು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಹೆಲ್ಪ್ ಮಾಡ್ಕೊಂತದ.
ಯುಸ್ ಮಾಡ್ಕೊಂಡ ಹೊ ಹೊ ನೀವು ಯ ಪಿ ಎಸ್ ಸಿ ಪ್ರಿಪೇರ್ ಆಗ್ತಿರ ಅಂದ್ರ ಮತ್ತೆ ನಿಮಗ ಹಿಸ್ಟರಿ ಬಗ್. ಆ ದೇವರಿಗೆ ಗೊತ್ತಿರ್ತಿತ್ತ.
ಹಾ ಗೊತ್ತಿರ್ಬೇಕ ಹಿಸ್ಟರಿ ಬಗ್ಗೆ ಜಗ್ಗಿ ಗೊತ್ತಿರ್ಬೇಕ ಫಸ್ಟ್ ಬೇಸಿಕ ಜಗ್ಗಿ ಇರ್ಬೇಕ ರೀ. ಒ ಎಷ್ಟವು ಇದು ಸಿಕ್ ಟು ಟ್ವೆಲ್ತ್ ಸೋಷಲ್ ಸೈನ್ಸ್ ಫುಲ್ ಬೇಸಕ್ ಇರ್ಬೇಕರಿ ಆಮ್ಯೇಕ ಸಿಕ್ಸ್ ಟ್ವೆಲ್ತ್ ಬೇಸಿಕ್ ಓದಿದ್ಮೇಲೆ ನಿಮ್ಗ ಒಂದು ಕಾನ್ಸಪ್ಟ್ ಗ್ರಿಪ್ ಬರುತ್ತತ್ರಿ ಸೋಷಲ್ ಸೈನ್ಸ್. ಯಾಕಂದ್ರೆ ಮೊದ್ಲೇ ಹಿಸ್ಟರಿ ಇರ್ತದರಿ ಆ ರಾಜಾ ಬಂದಾ ಇದು ಬಂತು. ಲ್ಲಿ ನೇ ಯಾದು ನಡೀತು ಇಲ್ಲಿ ಯುದ್ಧ ನಡೀತು ಅವೆಲ್ಲಾ ಗೊತ್ತಿರಬೇಕಲಂಡ್ರಿ ಯಾವಾಗ ಯುದ್ಧ ನಡದೈ. ತ್ತಿ ಅದೆಲ್ಲಾ ಹೆಂಗ ಆಳ್ವಿಕೆ ಮಾಡಿದ್ರು ಅವೆಲ್ಲಾ ಸೋಷಲ್ ಸೈನ್ಸ್ ಅಂದ್ರ ಅದೇ ರೀ. ಹಿಸ್ಟ್ರಿದಾಗ ಅದು ಬತ್ತೆ ಜಿಯೋಗ್ರಫಿ ಅಂದ್ರ ನಾವು ಲ್ಯಾಟ್ಯಡ್ಸ್ ಲ್ಯಾಗಟ್ಯೂಡ್ಸ್ ಅವು ಬರ್ತವ್ರೀ. ಮತ್ತೆ ಈ ಕಡೆ ಸೈಡಿಗೆ ಬಿಸ್ನೆಸ್ ಸ್ಟಡೀಸ್ ಅಂತ ಬರುತಾವ ಅದ್ನ ಕೂಡ ನೋಡ್ಕೇಬೇಕು. ಎಕಾನಾಮಿಕ್ಸ್ ಅಂತ ಬರ್ತದ. ಯಾವ್ದು ಸಬ್ಜೆಕ್ಟ್ ಅಂದ್ರೆ ಯು ಪಿ ಎಸ್ ಸಿ ಅಂತ ಅಂದ್ರೆ ಹೆಂಗ ಮಾಡಕ್ರಿ ಅಂದ್ರೆ ಎಲ್ಲಾ ಸಿಲೆಬಸ್. ಏನಸೆನ್ಸೆಡ್ ಸಿಲೆಬಸ್ ಇರುತ್ತ ನೋಡ್ರ ಅದ್ರ ಪ್ರಕಾರ ಹೋಗ್ಬೇಕ ರೀ ಯಾಕಂದ್ರ. ಈಗ ನಮ್ಮ ಕರ್ನಾಟಕದ ಎನ್ ಸಿ ಆಡಿಸ್. ಸಿಲೆಬಸ್ ಪ್ರಕಾರ ಹೋಗಬಾರದ್ರಿ ಯಾಕಂದ್ರ ಯು ಪಿ ಎಸ್ ಸಿ ಎಕ್ಸಾಮ್ ಮಾಡ್ಸೆ ಸೆಂಟ್ರಲ್ಂದ ಮಾಡ್ತಾರಲ್ಲ.
ಆ ಆ ರೀಸನಿಂದ ಏನ್ ಮಾಡ್ಬೇಕು ಅಂದ್ರ ಸಿ ಸಿ ಬಿ ಎಸ್ ಸಿ. ಇದ ಇದ ಎನ್ ಸಿ ಎನ್ ಸಿ ಆರ್ ಟಿ ಎಲ್ಲಿಂದ ಅಂದ್ರ ಸೆಂಟ್ರಲ್ ಕಡೆಯಿಂದ ಬರುತ್ತಲ್ಲ ಅದ್ನ. ಪ್ರಿಪೇರ್ ಮಾಡ್ಬೇಕ್ರೀ ನಾವು ಜಾಸ್ತಿ ಈಗ ನೀವು ಅದ್ರ ಬದ್ಲಿ. ಕೆ ಪಿ ಎಸ್ ಸಿ ಗೆ ಪ್ರಿಪೇರ್ ಆಗಣ ಕರ್ನಾಟಕ ಎಕ್ಸಾಮ್ ಇವರು ಒಂದು ಮಾಡ್ತಾರೆ ಕರ್ನಾಟಕದಾಗ. ಕೆ ಪಿ ಎಸ್ ಸಿ ಅಂತ ಅದಕ ಬೇಕರ ನೀವು ಇದು ಸ್ಟೇಟ್ ಬೋರ್ಡಂದ ಓದಬೋದು. ಅಲ್ಲಿ ಯು ಪಿ ಎಸ್ ಸಿ ಕೂಡ ಇದೇ ಲಯಾಂಗ್ವೇಜ್ ದ ಓದಕ ಅಂತ ಏನ ಇರಲ ರಿ ನಿಮ್ಗೆ ಯಾವಲ್ಯಾಂಗ್ವೇಜ್ ಬರತ್ತ. ತ್ತ ಆ ಲ್ಯಾಂಗ್ವೇಜ್ ಒದು ಇಲ್ಲಿಕ ಕರ್ನಾಟಕದಾಗ ಹ ಹ ಹ ಎಲ್ಲಾ ಲ್ಯಾಂಗ್ವೇಜಸ್ ನಡೀತೈತ್ ರೀ ಇದು ಒಂದೇ ಇಲ್ಲ ನಮ್ಮ ನ್ಯಾಷನಲ್ದ ಹಿಂದಿ. ಅಂತಾರ ಹಿಂದಿ ಇಂಗ್ಲೀಷ್ ಎಲ್ಲರಿಗ ಗೊತ್ತಿರುತ್ತೆ ಇಂಗ್ಲೀಷ್ ಹಂಗೇನೆಲ್ಲರಿ. ಎಲ್ಲ ಎಲ್ಲಾ ಲ್ಯಾಂಗ್ವೇಜ್ನ್ಯಾಗ ಬರಿಬಹುದು ಎಕ್ಸಾಮ್ಸ್ ಅಂದ್ರೆ ಏನಿಲ್ಲ. ಫಸ್ಟ್ ಪ್ರಿಲಿಮ್ಸ್ ಅದು ಎಲ್ಲ ಎಮ್ ಸಿಕ್ ಫಸ್ಟ್ ಪ್ರಿಲಿಮ್ಸ್ ಅಂತ ಇರ್ತಾರೆ ಅದ ಎಮ್ ಸಿ ಸ್ಯಕ್. ಮೇನ್ಸ್ ಅಂತ ಒಂದ ಒಂಬತ್ ಎಕ್ಸಾಮ್ ಬರಿಬೇಕ್ರಿ ಅದ್ರಾಗ ಒಂದ್ ಫೇಲ್ ಆದ್ರೂ ಕೂಡ ವಾಪಸ್ ಒಂಬತ್ತು ಬರಿಬೇಕ್ರಿ ಈಗ ಎಂಟ ಎಂಟು ಬರ್ದಿರ್ತೀರಿ ನೀವು. ಎಂಟು ಬರದಾಗ ಎಂಟು ಪಾಸ್ ಆಗಿರ್ತೀರ ಒಂಬತ್ತತ್ನೇದು ಫೇಲ್ ಆದ್ರೆ ಹೆಂಗ. ಮತ್ತೆ ವಷ್ಟು ಬರ್ಕಂತ ಬರಬೇಕ ಸ್ಟಾರ್ಟಿಂಗಿಂದ ಮತ್ತೆ ಒನ್ ಟು ನೈನ್. ಅಂದ್ರೆ ಈಗ ಯು ಪಿ ಎಸ್ ಸಿ ಅಂದ್ರ ಒಂದ ಯಾದರ. ಸೈಡಿಗೆ ಒಂದ ಡಿಗ್ರಿ ಮುಗೀಸ್ಕೊಂಡ ಮಾಡಿಕೊಂಡನ್ ಇರ್ಬೇಕ್ರೀ ಅದು ಕಂಪ್ಲೀಟ್ ಆಯತ ಅ್ರ ಅಷ್ಟೇ ಮಾಡಿಕೆಣಕ ಬರ್ತಾ ಒಟ್ಟ. ಟ್ಟ ಯಾವದ್ರ ಒಂದ್ ಸೈಡ್ಗೆ ಒಂದ್ ಡಿಗ್ರಿ ಇರ್ಲೇಬೇಕ.
ಡಿಗ್ರಿ ಬೇಕೆಂಡ್ರಿ ಅದ ಕಂಪಲ್ಸರಿ ಈಗ ನಾರ್ಮಲ್ ಆಗಿ ಯಾವ್ದ್ ಬೇಕಾದಿದ್ರು ನಡೀತೀತಿ.
ನೀವು ಯಾವ್ದರ ಪ್ರೊಫೆಷನಲ್ ಕೋರ್ಸ್ ಡಾಕ್ಟರ್ ಎಂ ಬಿ ಎಸ್. ಮಾಡಾದೋರ ಕೂಡ ಬರಿಬಹದು ಒಟ್ಟ ಒಂದು ಡಿಗ್ರಿ ಸರ್ಟಫಿಕೇಟ್ ಇರಬೇಕ.
ಅದ್ರಿಗ ಈಗ ಪ್ರಲಿಂ ಮೇನ್ಸ ಹಿಂಗತಿ ಅಲ್ಲಡ್ರಿ ಅದ.
ಹಾ ಇರ್
ಈ ಕೆ ಪಿ ಎಸ್ಸಿ ಒಳಗ್ನು ಹಂಗೆ ಇರ್ತವೆನ್ರಿ ಒಂದೇ ಎಕ್ಸಾಮ್ ಇರ್ತೈತ್ರಿ ಅದು.
ಪಿ ಎಸೀದಾಗ ಹಾಂಗಿಲ್ಲದ ಅಲ್ಲಿ ಯು ಪಿ ಎಸ್ ಸಿದಾಗ ಅಷ್ಟೇ ಬರ್ತವ ಕೆ ಪಿ ಎಸ್ ಸಿರ ಅಂದ್ರ ಇಲ್ಲಿ ಕೆ. ಪಿ ಎಸಿ ಅಂದ್ರ ಹೆಂಗೊತ್ತ. ತ್ತೆನ್ರಿ ಮನ್ನೆ ಪೋಸ್ಟ್ ಕಾನ್ಸ್ಟೇಬಲ್ಕ ಇದ ಮಾಡ್ಯನ್ರಿ ನೆಕ್ಸ್ಟ್ ವಿ ಅಯ್ ದು ಬಿಟ್ಟನ್ರಿ. ಅಂದ್ರ ಅದಕ್ಕ ಒಂದ ಎಕ್ಸಾಮ್ ಅಂತ ಇಟ್ಟಿರ್ತನ್ರಿ ಅದಕ್ ಇಷ್ಟ್ ಓದ್ಬೇಕಂತ ಇರ್ತತಿ ಅಷ್ಟು ಓ ಓದಿದ್ರ. ಇಷ್ಟ್ ಕಟಾಫ್ ಅಂತ ಮಾಡ್ತನ್ರಿ ಕ್ಯಾಸ್ಟ್ ಮೇಲೆ. ಆ ಕ್ಯಾಸ್ಟ್ ಮ್ಯಾಲ ಇಷ್ಟ್ ಕಟಾಫ್ ಅಂತ ಬಂತಂದ್ರ ಇದು.
ಪರ್ನಾಲಿಟಿಟೆಸ್ಟ್ಂತ ಇರ್ತೈತಿ. ತೆನ್ರಿ ಮತ್
ಹ ಹಾ ಇರ್ತರಿ ಈ ಕಡೆ ಹಾ ಇರ್ತರಿ ಅದಾಗ ಯಾಕಂದ್ರೆ ಈಗ ಪೊ ಪೊಲೀಸ್. ಈ ಕಡೆ ಹೋಬೇಕಂತಂದ್ರ ಪರ್ಸನಾಲಿಟಿ ಫಿಟ್.
ಎಲ್ಲಾ ಇರ್ಬೇಕಲ್ರಿ ವಾಕಿಂಗ್ ಇದು ರನ್ನಿಂಗ್ ಎಲ್ಲಾ ಇರ್ಬೇಕ. ಲ್ಲ ಅದಕ್ಕೆ ಇದಕ್ಕೆ ನ್ಯಾಷಲ್ ಇದು ಯು ಪಿ ಎಸ್ ಸಿ ನ್ಯಾಷನಲ್. ಒಳಗ ಇರ್ತಿತ್ರಿ ಮತ್ತೆ ಯು ಪಿ ಎಸ್ ಸಿ ಇದು ಯು ಪಿ ಎಸ್ ಸಿ ನ್ಯಾಷನಾಲಿಟಿ. ಕೆ ಪಿ ಎಸ್ಸಿ ಮಾತ್ರ ಸ್ಟೇಟ್.
ಹ ಅಷ್ಟೇ ಅಟ್ ನಮ್ನನಂದ್ರ ನಡ್ಯದ್ರಿ.
ಸ್ಟೆ ನಡಿತಿತ್ ಏನ್ರಿ ಅದು ಏನ್ ಬ್ಯಾರೆ ಸ್ಟೇಟ್ ಒಳ್ಗು ನಡಿತಿತ್ರಿ ಅದ ಎಲ್ಲಾ ಎಕ್ಸಾಮ್.
ಅಂದ್ರ ಈಗ ನಮ್ಕ. ಕರ್ನ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ರೀ ಅದ ಕೆ ಪಿ ಎಸ್ಸಿ ಅಂತಂದ್ರ.
ಈಗ ಎಮ್ ಎಸ್. ಪಿ ಸಿ ಮಹಾರಾಷ್ಟ್ರ ಪಬ್ಲಿಕೆನ್ರಿದ ಎಂ ಪಿ ಎಸ್ಸಿ ಸಪ್ರೆಟ್ ಮಾಡಿಕೆಂದರ. ಹ್ಮ್ ಏಜ್ ಲಿಮಿಟ್ ಏನೈತ್ರಿ ಇದಕ್ ಮತ್ತ ಅಂದಾಜ.
ಅಂದಾಜ್ ಹ ಹಂಗ ಇರಲ್ರಿ ಇದಕ್ ಹೆಂಗ್ ಗೊತ್ತೇನ್ರಿ ಈಗ ಜನರಲ್ ಕೆಟ್ ಕೆಟಗೆರಿಗಿ ಸ್ಟಾಟ್ ಎಮ್ಟ್ ಅಂತ ಬಿಟ್ಟನ್ರಿ. ಎಷ್ಟು ಒಂದು ಐ ಐದ್ ಐದೆನ ಐದ್ ಅಟೆ ಅದೇ ಅದೇ ಹೇಳ್. ತ್ತೇನರಿ ಈಗ ಇದು ಎದಕೆದಕ್. ಯು ಪಿ ಎಸ್ಸಿ ಗ ಹೆಂಗ್ ಮಾಡ್ಯನ್ ಗೊತ್ತೇನ್ರಿ ಜನರಲ್ ಕ್ಯಾಟಗ್ಯಟಿಗ್ ಐದ ಲೆ ಐದ. ಐದ್ ಲಿಮಿಟ್ ಐದ್ ಸಲ ಅಷ್ಟೇ ಬರಿಬೋದ್ರಿ ಈಗ ಈ ಊರಿಗ್ ಐತಲ್ಲ ಎಸ್ಸಿ ಎಸ್ಟಿ ತರಿ ಅವರೀಗ ಲಿಮಿಟ್ ಇರಲ್ಲರಿ ತರ್ಟಿ ಫೈವ್ ತರ್ಟಿ ಫೈವ್ ಇಯರ್ಸ್ ತಂಕ ಬರಿಬೋದ್ರೀ ಅವ್ರು.
ಹ್ಮ್ಮ್.
ಅಂದ್ರ ಡಿಗ್ರಿ ನಿಮ್ಗ ಎಷ್ಟ ಒಂದ ಏನಿಲ್ಲ ಅಂದ್ರ ಟ್ವೆಂಟಿ ಫೋರ್ ಇಯರ್ಸ್ ಹಂಗ್ ಕಂಪ್ಲೀಟ್ ಆಯ್ತ ಅಂಕಳ್ರಿ. ಟ್ವೆಂಟಿ ತ್ರೀ ಹಂಗಾ.
ಈ ಓ ಬಿ ಸಿ ದವ್ರೀಗ ಏನ್ ಅಟೆಂಪ್ಟ್ ಅದಾವ ಏನ್ರಿ ಮತ್ ಎಕ್ಸಟ್ರ ಹೆಚ್ಚಿಗ ಅಟೆಂಪ್ಟ್ ಅದವೇನು ಅವ್ರಿಗೂ ಅನ್ ಲಿಮಿಟೆಡ್ ಹಿಂಗ.
ತಿದೆರಿಗ್ಯ ತರ್ಟಿ ಫೈವ ಇಯರ್ಸ್ತಂಕ ಎಷ್ಟರ ಮಾಡ್ಬೋದರಿ ನೀವು.
ಓ ಬಿ ಸಿ ಓ ಬಿ ಸಿ ದವ್ರಿಗ ಹ್ಮ. ಹಂಗ ಮತ್ತ ಇದ ಏನ್ಲೆ ಕಾಸ್ಟಿಜಮ್ ಮ ತಿಂಡೇಜ ಸೆಕ್ಯುಲರಿಜಮ್ ಅತ್ ಹೇಳ್ತಾರ ಮತ್ತ.
ಕ್ಯಾ ಕ್ಯಾ ಕ್ಯಾಸ್ಟ್ ಅದ ಕೂಡ ಕ್ಯಾಸ್ಟ್ ಕನ್ಸಿಡರ್ ಮಾಡೇ ಮಾಡ್ತಾರೀ.
ಹ್ಮ್ ಈಗ ಮತ್ತ ನಮ್ಮ್ ಬ್ಯಾರೆ ದೇಶಕ್ಕ ಹಿಂಗ ಎನ್ರೆ ಕಂಪೇರ್ ಮಾಡಿದ್ರ ನಮ್ ದೇಶ್ ಬಾಳ ಹಿಂದ್ ಅಂದಂಗೆ. ಈಗ ಚೀನಾದು ಅದು ಇಂಡಿಯಾದು ಎಷ್ಟು ನೋಡುದ್ರ. ಚೀನಾ ಎಷ್ಟ ಬೆಳದೈತಿ ಈಗ ನಮ್. ಪ್ರಧಾನಿ ಮೋದಿ ಬಂದ್ಬಿಳ ಕೆ ಈಗೀಗ ಕಳೆದಂಗೆ ಕೆಳಗ ಈಗ ಈಗ ಅಂದ್ರೆ ಈಗನು ಈಗ ಈಗ ವರ್ಷಗಳು ಬಂದಾವಲ್ರೀ ಈಗೆಲ್ಲಾ ಈಗ ಉದ್ವಿಗ್ನ ಮತ್ ಎಲ್ಲ ನಂತರ ಎರಡು ದೇಶಗಳು ದ್ವಿಪಕ್ಷೀಯ ಸಂಬಂಧಗಳನ್ನು ಸುದರ್ಶತ್ ಅವ್ರೀಗ ಎಂದ ಯಾವಾಗ ಎರಡು ಸಾವಿರ ಇಪ್ಪತ್ತು ಇದರಾಗ ಅಗಸ್ಟ್ ನ ಪರ ಪ್ರಧಾನಿ ಮೋದಿ ಮತ್ತೆ ಚೀನಾ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅವರು ಮೆನ್ ಮೀಟ್ ಆದ್ರಲ್ರಿ ಜಿನ್ಪಿಂಗ್ ಮತ್ತೆ ಪ್ರಧಾನಿ ಮೋದಿ ಅವಾಗ ಸ್ವಲ್ಪ ಏನ್ರ ಚೇತರಿಕೆ ಕಂಡು ಬಂದಿದ್ರಿ ನಂಬಲ್ಲಿ ಮತ್ತ ಆರ್ಥಿಕ ಸಂಬಂಧದಾಗನು ನಮ್ಗೂಡ ಚಲೋ ಐತ್ರಿ ಚೀನಾ ಯಾಕಂದ್ರೆ ಚೀನಾಕ ಮತ್ತ ಭಾರತಕ್ಕ ಅತ್ ವ್ಯಾಪ್ ಪರ ಬಾಳ ದೊಡ್ದ ಐತ್ರಿ ಅದು
ಹಾ
ಯುದ್ದಾನ ಮಾಡ್ತಾರೀ ವ್ಯಾಪಾರ ಬ ಪಾಲುದಾರವಾಗಿ ಮರುಸ್ಥಾಪನೆ ಆಗೇತ್ರಿ ಇದು ಬಾಳ ಎಷ್ಟೊಂದ್ರ ನೂರ ಹನ್ನೆರಡು ಬಿಲಿಯನ್ ಡಾಲ ಡಾಲರ್ ಅಷ್ಟು ದೊಡ್ಡ ವ್ಯಾಪ್ ಇ ನಮ ಚೀನ
ಹ ಹೌದ್ರಿ ಕರೆಕ್ಟ್ ನಮ್ದು ಇಂಡಿಯಾ ಚೀನ್ ಯ ಯಾಕಂದ್ರ ಪ್ರ ಪ್ರತಿ ಒಂದು ವಸ್ತು ತಾಡ್ರಿ ವಾಚು ಎಲ್ಲಾ ಬರೋದೆ ಅಲ್ಲಿಂದ ಒಂದ್ ಯಾವದರ ಮೇಡ್ ಇನ್ ಚೀನಾ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ವಸ್ತಾ ರೀ ಯಾವ ವಾಚ್ ನೋಡ್ರ ಕೆಳಗಡೆ ಅದ್ರಿಂದ ಮೇಡ ಇನ್ ಚೀನಾ ಅಂತರದು
ಕೆ ಒಂದು ವಿವಾದ ನಡದಿತ್ತು ಗೊತ್ತಿತ್ತೇಂದ್ರಿ ಈಗ ಎಲ್ಲಾ ಇದು ಆಗತ್ತಲ್ಲ ಅದು ಸೀಮಾ ರೇಖೆ ವಿವಾದ ಸಂಬಂಧ್ರಿ ಅದು ಇದು ಏನಂದ್ರೆ ಇದು ವಾ ವಾಸ್ತವ ನಿಯಂತ್ರಣ ರೇಖೆ ಅಂದ್ರೆ ಎಲ್ ಎ ಸಿ ಅಂತ ಹೇಳದಕ್ಕ ಇದು ಗಡಿ ವಿವಾದಗಳನ್ನುಯಾಪ್ ಗಡಿ ವಿವಾದಗಳೇನ ವಲ್ರಿ ಸಂಪೂರ್ಣವಾಗಿ ಬಗ್ ಗಡಿಪಾರ್ದ ಏನು ನಮಗ್ ಬಗನೇ ಹರದಿಲ್ಲ ಆ ದೇಶ ನಡಬರ್ಕ್ ಆ ಎರಡೂ ದೇಶ ಗಡಿಗಳು ನಾವ್ ಎರಡೂ ದೇಶಗಳ ನಡಬರ್ ಗಡಿ ಏನ ಐತಲ್ರಿ ಶಾಂತಿನೇ ಇಲ್ಲ ನಮಗ
ಇಲ್ರರಿ ಹೌದ್ರಪ್ಪ ಅವ್ರ
ಅಂತ ಫುಲ್ ಇದನ್ನೇ ಐತ್ರಿ ಅಲ್ಲಿ ಏನ್ ರೀ ಹಿಂಗ ಹೊಸ ಬೆಳವಣಿಗೆಗಳು ನೋಡಕ ತ್ರ ಈಗ ವಿಮಾನಯಾನ ಸೌಲಭ್ಯಗಳ ಪುನಾರಂಭ ಚಾಲೂ ಆಗೇತ್ರಿ ಈಗ ಏನ್ ಅದೆಲ್ಲಾ ಹಂಗ ಇದು ಇಲ್ಲ ಹ ಈಗ
ಹಾ
ಮ ಪುನಾರಂಭ ಆಗಿದರ ನಲ್ಲ್ಮ ಹ ಈಗನೆ ಎಲ್ಲಾ ಬೆಳವಣಿಗೆದೆ ಅದ ಎಲ್ಲಾ ಚಲೋ ಐತ್ರಿ ಅ ಚಿ ದಿನ ಕೂಡ ಮತ್ತೆ ಎಲ್ಲ ಪೆಟ್ರೋಲ್ ಅದು ಇದು
ಕೈಲೆ ಉದ್ದಾಡ್ಬೇಕಕ್ ಒಂದು ಅವಾಗ ಹಳೆ ಇದ ಇದ್ರಾಗ ಯಾರ ಇದ್ದಾಗ ಯುದ್ಧ ಮಾಡಿದ್ರ ಅಂತರಿ ಅಂದ್ರೆ ಯ್ಧ ಆಡಂಗಿದ್ರೆ ಗನ್ ಎಲ್ಲ ಯೂಸ್ ಮಾಡಂಗಿಲ್ರಿ ಕೈಲೇ ಇದು ಮಾಡ್ಬೇಕು ಮನೆಷ್ಟು ಜನ ಸತ್ತ ನೋಡ್ರಿ ಅವಾಗ ಯುದ್ಧ ಇಂದಿಗೆ ಎಷ್ಟ್ ನಮ್ ನಮ್ದ್ರಲ್ಲಿ ಒಂದ್ ಹತ್ತೊಂಬತ್ತು ಜನ ಏನ
ಈಗ ನಮ್ ದೇಶದೊಳಗಂತರು ಸಮಸ್ಯೆಗಳಂತರು ಹೆವಿ ಅದಾವ ಈಗ ಏನ್ರೀ ಹಂಗ ನೋಡಕತ್ತರ ನಮ್ಮ್ ದೇಶದ್ದು ಆರ್ಥಿಕ ಸವಾಲುಗಳು ಪ್ರ ನಮ್ಮ ಗೋರ್ಮೆಂಟ್ಗ ನಾವು ಹಾಕಿದ್ರ ಖಾಸಗಿ ಹೊಡೆ ಪ್ರ ಪ್ರೈವೇಟ್ ದವ್ರಂತರು ಬಾಳ ಇದು ಮಾಡಿಟ್ಟ್ರ ನಮಗೆ ಎಲ್ಲ ಎಜುಕೇಶನ್ ಸಿಸ್ಟಮ್ ಇರ್ಲಿ ಪ್ರೈವೇಟ್ ಹಾಸ್ಪಿಟಲ್ ಇರ್ಲಿ ಏನೇ ಇರ್ಲಿ ಶಿಕ್ಷಣನೇ ಇರ್ಲಿ ಏನ ಇರ್ಲಿ ಫುಲ್ ನಮಗಂದ್ರ ಏನೇ ಇರ್ಲಿ ಒಟ್ಟು ರೊಕ್ಕ ಒಬ್ಸರ್ವ್ ರೊಕ್ಕನೆ ಕಿತ್ಕೊಂಡ್ ಬಿಡ್ತಾರೆ ಫುಲ್. ಈಗ ಎಷ್ಟೋ ಹಾಸ್ಪಿಟಲ್ ಗಳು ಎಷ್ಟು ಇದ ಅದಾವ್ರೀ ಮತ್ತ ಆರ್ಥಿಕ್ ಕ ನಮ್ ದೇಶದ ಮತ್ತ ಬೇರೆ ದೇಶ ಕಂಪೇರ್ ಮಾಡಿದ್ರ ನಮ್ಮಲ್ಲಿ ರೂಪಾಯಿ ಮೌಲ್ಯನೆ ಇರ್ ತಿತಲ್ಲ ಈಗ ಡಾಲರ್ ಅಮೆರಿಕ್ ಡಾಲರ್ ಮತ್ತೆ ಇಂಡಿಯಾ ಡಾಲರ್ ಎಷ್ಟು ಚೇಂಜಸ್ ಆಗೈತಿ. ತೊಂಬತ್ ತೊಂಬತ್ತೊಂದ ಪಾಯಿಂಟ್ ಸಮ್ಥಿಂಗ್ ಆಗೈತ್ರಿ ಮತ್ ಮತ್ ಉದ್ಯೋಗ ಅವಕಾಶಗಳು ಹಂಗ್ ಮತ್ ನಮ್ದ ಇಂಡಿಯಾ ಒಳಗ್ ಉದ್ಯೋಗ ಅವಕಾಶಗಳನು ಅಷ್ಟಿಲ್ಲ. ಈಗ ಎಷ್ಟು ಇಂಜಿನಿಯರ್ಗಳು ಓದಿದವರೆ ಎಲ್ಲ ಮತ್ತ ಕೆಳಗಡೆ ಬರತ್ತಾರ. ಈಗೆಲ್ಲಾ ಜಾಗತಿಕ ಸಂಘರ್ಷಗಳ ಮಾರುಕಟ್ಟೆ ಮೇಲೆ ಪ್ರತಿಕೂಲ ಪರಿಣಾಮ ಬಿರೋಗತ್ತ ಅವ್ರ ಎಲ್ಲಾ ಇಲ್ಲಿ ಎಷ್ಟೋ ಲಕ್ಷಾಂತರ ಜನರು ಉದ್ಯೋಗದ ಮೇಲೆ ನೇರ ಪರಿಣಾಮ ಬಿದ್ದೈತ್ರಿ ಈಗ. ಈ ಸಾಮಾಜಿಕ ಮತ್ತು ಮೂಲಭೂತ ಸೌಕರ್ಯದ್ ಸಮಸ್ಯೆ ಅಂತ್ರು ಹೆವಿ ಐ ತ್ರಿ ನಂಬಲ್ಲಿ ಈಗ ಸಾಮ್ ಮೂಲಭೂತ ಸೌಕರ್ಯ ಅಂದ್ರ ನೀರಿನ್ ಪ್ರಾಬ್ಲಮ್ಮ ಕರೆಂಟ್ ಪ್ರಾಬ್ಲಮ ಈ ಹೆವಿ ಐತ್ರಿ ಎಷ್ಟು ಮತ್ ರೈತರಿಗೆ ಕರೆಂಟ್ ಸಿಗಲ್ಲ ರಾತ್ರಿ
ಹ ಹೌದ್ರಿ ಅಲ್ಲಿ ರಾತ್ರಿ ಸಿಗಲ್ಲ ಮ
ಈಗ ಒಮ್ಮೆ ರಾತ್ರಿನೇ ಬರೋದ್ರಿ ಅವ್ರಿ ಕರೆಂಟ್ ಎರಡು ಮೂರಕ್ ಹೋಗಕ್ರೆ ನೀರ್ ಊಟ ಮಾಡಿಸಿ ನೀರ್ ಉಣಿಸಿ ಬರ್ಬೇಕು ಗಿಡಗೊಳಿಗೆ ಅಷ್ಟ್ ಪ್ರಾಬ್ಲಮ್ ಸಮಸ್ಯೆ ಇದ್ದುನು ರೈತನಿಗೆ ನಮಗೆ ಎಷ್ಟೋ ರೈತನಿಗೆ ಸಮಸ್ಯೆ ಬಾಳದಾವ್.
ಹಾ ರೈತ್ರಿ ಜಗ್ಗಿ ಸಮಸ್ಯ ರೀ ಅವ್ರು ಯಾವಾಗ್ ಬಿಡ್ತಾರಂತ ಹೇಳಕಾಗಲ್ರಿ ನೀರು.
ಇಲ್ಲಿ ಕೇಳ್ರಿ ಗ್ರಾಮೀಣ ಭಾಗದ ಹಿಂಗ ಏನ್ರ್ ಹೋದ ಅಂದ್ರೆ ಅಲ್ಲಿ ಸಮಸ್ಯೆಗಳು ಅಂದ್ರು ಇನ್ನು ಇಲ್ಲಿ ತನ ಆದ್ರೂನೂ ಹಳ್ಳಿಗಳಿಗೆ ಕುಡಿಯೋ ನೀರಿನ ಅಭಾವ ಏನು ಪ್ರಾಬ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಪ್ಲೇ ಇಲ್ಲ ಅದಾನೇ ಯಾ ಹಳ್ಳಿಗ್ ಹೋದ್ರುನು ಪ್ರಾಬ್ಲಮ್ ಅದೇ ಮತ್ತ ಸಾರಿಗೆ ಎಲ್ಲಾ ಸ ಸರಿಯಾದ ಸಾರಿಗೆ ಸೌಲಭ್ಯನು ಇಲ್ರಿ ನಮಗ ಹಳ್ಳಿಗಳದಾಗ ಬಸ್ಗಳು ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತೈತಿ. ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಕರೆಂಟ್ ಟ್ರಾನ್ಸ್ ಟ್ ಮತ್ ಇದ್ರದ್ ಎಲ್ಲ ಟ್ಯಾಕ್ಸ್ ತೋತಾರೀ ಮತ್ ಅವ್ರೆಲ್ಲಾ ಟ್ರಾಸ್ಪೋರ್ಟ್ ಟ್ಯಾಕ್ಸ್ ತೋಗ್ ತಾರ ಹಾ ಈಗ ಎಷ್ಟೋ ಸಮುದಾಯಗಳದಾವ್ರಿ ಈಗದ ಒಂದೊಂದಿದಾವ್ ಗೊತ್ತೆನ್ರಿ ಬುಡಕಟ್ಟು ಸಮುದಾಯಗಳು
ಹಾ ರಿ
ಈ ಆದಿವಾಸಿಗಳು ಶಿಕ್ಷಣ ಆರೋಗ್ಯ ಮ ಮತ್ತು ಆರ್ಥಿಕ ಸಂಪನ್ಮೂಲ ಪ್ರವೇಶದಲ್ಲಿ ಇವ್ರ್ ಎಲ್ಲಾರೂ ಹಿಂದುಳ್ದಾರಿ ಇನ್ನ ಬುಡಕಟ್ಟು ಜನಾಂಗ
ಹಾ ರೀ ಹೌದ್
ಮತ್ ಅಭಿವೃದ್ಧಿ ಯೋಜನೆ ಅಂತ್ರು ಬ ಕೇಳಬಾರ್ದ್ರಿ ಫುಲ್ ಮ್ಯಲ್ ಮ್ಯಾಲ್ ಮ್ಯಾಲೆ ಮಾತಾಡ್ತಾರಿ ಇವ್ರ್ ಅಂತ್ರು.
ಹಾ ಹೌದ್ರಿ ಫುಲ್ ಹ ಎಲ್ಲಾ ನಾವು ಹಳ್ಳಿಸ್
ಹಳ್ಳಿಗಳೊಳದಾಗ ಅದು ಗ್ರಾಮೀಣಾಸ್ ಪರಿಸ್ಥಿತಿ ಹಾಗ್ ನೋಡತ್ರ ಆರೋಗ್ಯ ಮತ್ತ ಹಾಸ್ಪಿಟಲ್ ಎಲ್ಲಿ ಇರ್ಲ. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಐತಿ ತಾಲೂಕು ಒಳಗ ಅಷ್ಟೇ ಐತಿ ಒಂದ ತಾಲುಕ್ ದ ಒಂದ ಹಳ್ಳಿದಿಂದ್ ಒಂದ್ ತಾಲ್ಲೂಕಿ ಬರಬೇಕಂದ್ರ ಅಲ್ಲಿ ರೋಡ್ನು ಕರೆಕ್ಟ್ ಟಿರಲ್ಲ ಮತ್ತ ಸಾರಿಗೆ ಸ ಸಾರಿಗೆ ಬರಬರಿ ಇರ್ಲ್ಲ ಈಗ ಆಂಬ್ಯುಲೆನ್ಸ್ ಬ ಬರ್ಬೇಕಂದ್ರುನು ಆಂಬ್ಯುಲೆನ್ಸ್ ಫ್ರೀ ಎಲ್ಲಿತನ ಡಿಸ್ಟೇನ್ಸ್ ಇರ್ತತಿ ಅಲ್ಲಿ ತನ ಎಷ್ ಅಷ್ಟೇ ಅದು ಮುಗಿದ್ ಬಳಕ್ ಇಲ್ಲ ಮತ್ತ ತಲೆದಿಂದ ಅವ್ರು ಎಕ್ಸ್ಟ್ರಾ ಪ್ರೈವೇಟ್ ರೊಕ್ಕ ಕೊಟ್ಟಗಿರ್ ಕರ್ಸ್ಕೋಬೇಕು. ಮತ್ತ ಮದ್ಲೇ ಹಳ್ಳಿಗುರ ಅಂದಕ ಅವ್ರಿ ರೊಕ್ಕ ಇದ್ದು ಅಂದ್ರೆ ಅವ್ರ ಹಳ್ಳಿಯಾಗ್ರ ಯಾಕೆ ಇರ್ತಿದ್ರೊ. ಕನ ಇರ್ಲಿಲ್ಲ ಅವ್ರು ಬಲ್ಲಿ. ತಿಳ್ಕ ಏನ್ರ ಕರೋನೆ ತೊಳಪ್ಲೇನು ಇರಲ್ಲಿ ಇವ್ರು ಅದ್ರಾಗತ್ರು ಜಾಗ ಈಗಂತರು ಮತ್ತ ನೇಚರ್ ಈಗ ಹಿಂಗ್ ನೋಡಕ ನಮ್ ಇಂಡಿಯಾ ಒಳಗ ಕ್ಲೈಮೇಟ್ ಅಂತೂ ಒಟ್ಟ ಇದು ಇಲ್ಲ ಹವಾಮಾನ ತಾಪಮಾನ ಈ ತಾಪಮಾನ ಹವಾಮಾನ ಇಲ್ಲಾರಿ ಎಲ್ಲಾ ಪೊಲ್ಯೂಷನ್ ಗಾಡಿ ಅದು ಇದು ಕೆಟ್ಟ ಹಾ ಈಗದು ಹವಾಮಾನ ಪ್ರಾಬ್ಲಮ್ ಆಗಿ ಕೃಷಿ ಉತ್ಪಾದನೆ ಮೇ ಪರಿಣಾಮ ಬೀಳಾತತಿರಿತೆ ನಮಗ ಹ್ಮ್ ರೈತರಿಗೆ ಬಾಳ ನಷ್ಟ ಇದು ರೈತರಿಗೆ ನಷ್ಟ ಇದು ಎ ಪಿ ಎಂ ಸಿ ಅವರಿಗೆ ಪ್ರಾಪ ಪಿಟ್ಟ ರೈತರಿಗೆ ನಷ್ಟ
ಹ ರೈತ್ರಿ ಜಗ್ಗಿ ನಷ್ಟ ಹಾಕತ್ತ
ಎಲ್ಲ ಬದಲಾವಣೆ ಮಾಡ್ಬೇಕ್ರೀ ಈಗೆಲ್ಲಾ ಡಿಜಿಟಲ್ ಪಾವತಿ ಬ್ಯಾಂಕಿಂಗ್ ನಿಯಮ ಏನ್ ಬಂದಾವಲ್ರೀ ಇವ್ ಈಗ ಅವೆಲ್ಲ ಕರೆಕ್ಟ್ ವಾಸ ನಿಯಮಗಳು ಹಂಗೆ ಕರೆಕ್ಟ್ ಕರೆಕ್ಟ್ ಜಾರಿ ತರ್ಕೋ್ ಬರ್ಬೇಕು ಇವ್ರ ಕರೆ ಅಂದ್ರ ಈ ಸಾಮಾನ್ಯ ಜನರ ಬಲ್ಲಿ ಒಂದೊಂದ ಇಲ್ಲ ಇವೆಲ್ಲ ನೆಟ್ ಬ್ಯಾಂಕಿಂಗ್ ಡಿಜಿಟಲ್ ಪಾವತಿ ಅದು
ಹಾ ಇಲ್ರರಿ ಇವ ಇಲ್ಲೆಲ್ಲಾ ಫೋನ್ ಪೇ ಅವೆಲ್ಲ ಮಾಡೋದ್ರಿ ಸಿಟಿ ಮೆಂಬರ್ಸ್ ಅಷ್ಟ್ ಹಳ್ಳ್ಯಾರ ಯಾರು ಮಾಡಲ್ರಿ
ಏನ್ ಫೋನ್ ಪೇ ಏನು ಫೋನ್ಪೇ ಇಲ್ಲ ಕ್ಯಾಶ್ ಎಷ್ಟೇ ಅಂತಕರ್ ಸವಾಲ ಅಕ್ತಾರಾ ಎಷ್ಟೋ ಮಂದಿ ಈ ಸಮಸ್ಯೆಗಳಿಗೆ ಏನಿಲ್ಲ ಸುದೀರ್ಘವಾಗಿ ಪರಿಹಾರ ಕಂಡುಕೊಳ್ಳಲು ವೈಜ್ಞಾನಿಕ ಸಂಶೋಧನೆ ಮಾಡೇವೀಗ ತಂತ್ರದ್ರ್ಯಾನ ಬಳಕೆ ಮತ್ತು ಉತ್ತಮ ಆಡಳಿತಾತ್ಮಕ ಆಡಳಿತ ಮ ಕರೆಕ್ಟ್ ಆಯ್ತ ಅಂದ್ರೆ ಬರಬರಿ ಆಗತ್ತರಿ ನಂಬಲ್ಲಿ ಹ್ಮ್ ಏನಿಲ್ಲಾಂದ್ರುನು